ಹಲೋ ಹಲೋ. ನಮಸ್ಕಾರಾ ನಮ್ ನಮ್ ಸ್ಕಾರಾ. ಸೃ ನನ್ನ ಹೆಸ್ರು ಯೋಗಿ.
ಎಲ್ಲಿಂದಾ ಮಾತ್
ಎಲ್ಲಿಂದಾ ಮಾತಾಡ. ದು ನಾವು ಕೇರ್ಪುರಮ್.
ಹು
ಹು ನಿಮ್ಮ ಹೆಸ್ರು.
ನನ್ ಹೆಸ್ರು ಪೂಜಾ ಅಂತ.
ನೀವೆಲ್ಲಿಂದ ಮಾತಾಡ್ತಿದ್ದೀರಾ? ನಾನ್ ಬೆಂಗ್ಳೂರಿಂದ. ಹಾಂ
ಹ್ಮ್ ಏನ್ ನಾನೋ
ನಾನು ಓದ್ತಿದೀನಿ.
ಹ್ಮ್ ಏನ್ ಓದ್
ನೀವ್ ಏನ್ ಓದ್ತಿದೀರಾ. ನಾನು ಲಾ ಮಾಡ್ತಿದ್ದೀನಿ.
ಹ್ಮ್
ಹ್ಮ್ ಇನ್ನೇನ್ ಮಾಡ್ತಾ ಇದ್ದೀನ್ ನಾನ್?
ಹ್ಮ್
ಹ್ಮ್ ನೀವೇನ್ ಮಾಡ್ತಿದೀರ?
ನಾನ್
ನಾನ್ ಬಿ ಇ ಮಾಡ್ತ ಇದೀನಿ. ಹ್ಮ್ ಹ್ಮ್ ಊಟ ಮಾಡುದ್ರ?
ಹ್ಮ್ ಆಯ್
ಹ್ಮ್ ಆಯಿತು ಊಟ ಆಯಿತಾ ಹ್ಮ್ ನಂದು ಇನ್ನು ಇಲ್ಲ ಮಾಡ್ಬೇಕ್ ಈಗ.
ನೀವ್ ಯಾಕ್ ಇನ್ನು ಮಾಡಿಲ್ಲ ತ್ರೀ ತ್ರೀ ಓ ಕ್ಲಾಕ್ ಆಯ್ತು?
ಈಗ ಮಾಡ್ಬೇಕ್ ನಮ್ದ್ ಲೇಟೆ ನಮ್ದು ಸ್ವಲ್ಪ. ಹ್ಮ್ ಹ್ಮ್ ಟಿಫನ್ ಮಾಡುದ್ರಾ? ಹಾಂ ಟಫನ್ ಆಯ್ತು ಮ್ಯಾಮ್. ನಿಂದಾಯ್ತಾ ಟಿಫನ್ನು?
ನಂದ್ ಊಟಾನೂ ಆಯ್ತು.
ಹ್ಮ್ ಹೌದಾ ಏನ್ ತಿಂದ್ರಿ?
ನಾನ್ ಮ್ಯಾಗಿ ತಿಂದೆ.
ನಾನ್ ಮ್ಯಾಗಿ ತಿಂದೆ. ಹ್ಮ್ ಚೆನ್ನಾಗಿರುತ್ತ ಮ್ಯಾಗಿ? ನೀವ್ ಯಾವತ್ತು ತಿಂದಿಲ್ವಾ ಮ್ಯಾಗಿ. ತಿಂದಿದೀ ನೀವ್ ಮತ್ ಕೇಳ್ತಿದ್ದೀರಾ ಚೆನ್ನಾಗಿರುತ್ ತಂತಾ ಹ್ಮ್ ನಾ ಒಬ್ಬೊಬ್ರ್ ಒಂತರ ಮಾಡ್ತಾರಲ್ವ?
ನಾನ್ ಇವತ್ ಬೇರೆ ತರ ನಾನೇ ಮಾಡಿದ್
ಹಾಂ
ಚಿಕನ್ ತಿಂತಿರಾ ನೀವು?
ಆ?
ನಾನ್ ವೆಜ್ ತಿಂತೀರಾ ನೀವು?
ಆ ತಿಂತೀವಿ ಆ ತಿಂತೀವಿ ನೀವು ತಿನ್ನಲ್ವಾ?
ಇಲ್ಲ ನಾನ್ ಪ್ಯೂರ್ ವೆಜಿಟೇರಿಯನ್.
ಹಓ ಓ ಹೌದಾ? ಬ್ರಾಹ್ಮಿನ್ಸ ನೀವು?
ಹಾಂ ಹೌದು ಹಾಂ ಮತ್ತೆ?
ಯಾರದು?
ಏನು.
ಹಾ
ಹ್ಮ್ ಹ್ಮ್
ಮತ್ತೆ ಇನ್ನೇನು.
ಹೇಳಿ ನೀವು .
ಏನ್ ಮಾಡ್ತಿದ್ರಿ.
ನಾವು ಮಲಗಿದ್ರಿ.
ಹ್ಮ್ ಸಂಡೆ ಅಲ್ವಾ ಇವತ್ತು ಬೋರ್ ಆಗ್ತಿಲ್ವಾ..
ಆಗ್ತಿಲ್ವ ನಾನು ತುಂಬಾ ಮಲಗ್ತೀನಿ. ಬೋರ್ ಎನ್ ಆಗಲ್ಲ.
ಇಲ್ಲ ಅಂದ್ರೆ ಬೋರ್ ಆಗುತ್ತೆ. ಬೇಜಾರಾಗುತ್ತೆ ಮಲ್ಗಿದ್ರೆ ಬೋರು ಆಗಲ್ಲ ಬೇಜಾರ್ ಆಗಲ್ಲ.
ಹ್ಮ್
ನಿದ್ದೇ ಮಾಡ್ಬೇಕು ಚೆನ್ನಾಗಿ.
ಹ್ಮ್ ನನ್ ನಿದ್ದೆ ಅಷ್ಟು ಮಾಡಲ್ಲ. ಅಂದ್ರೆ ಒಂದ್ಸತಿ ಬೆಳಿಗ್ಗೆ ಎದ್ರೆ ಅಷ್ಟು ನಿದ್ದೆ ಬರಲ್ಲ ರಾತ್ರಿ ಹೊತ್ತು.
ಹ್ಮ್
ಯಾವಾಗದ್ರು ಒಂದೊಂದ್ಸತಿ ಮಧ್ಯಾಹ್ನ ಹೊತ್ತು ಮಲಗ್ತೀನಿ ಅಷ್ಟೆ.
ಹ್ಮ್
ಹ್ಮ್ ಎಲ್ಲಿ ನೀವು ಬ್ಯಾಂಗಳೂರಲ್ಲಿ ಪಿ ಜಿ ಅಲ್ಲಿ ಇರೋದ
ಇಲ್ಲ ಇಲ್ಲ ನಾವು ಮೈಸೂರ್ ನಮ್ದು.
ಅಂದ್ರೆ ನೀವು ಕೆ ರ್ ಪುರಂ ಅಂದ್ರಿ ಅಲ್ವಾ
ನೇಟಿವ್ ಮೈಸೂರು.
ಹ್ಮ್
ಹ್ಮ್ ಹುಟ್ಟಿರೋದು ಕೆ ಆರ್ ಪುರಂ.
ಹ್ಮ್ ಎಲ್ಲಿ ಇರ್ತೀರಾ ಕೆ ಆರ್ ಪುರಂ ಅಲ್ಲಿ ಹಾ ಪಿ ಜಿ ನಾ
ಕಾಲೇಜ್ ಗೊತ್ತಾ
ಅದು ಗೊ! !
ಇಷ್ಟು ಅಲ್ಲಿ ಇರ್ತೀರ. ಹಾ ಹೌದುಹ್ಮ್ ನೀವ್ ಎಲ್ಲಿ ಇರ್ತೀರ.
ನಾನ್ ಹಾಸ್ಟೆಲ್.
ಹ್ಮ್
ಹ್ಮ್
ಫುಡ್ ಚೆನ್ನಾಗಿರುತ್ತೆ ಹಸ್ಟೆಲ್ ಅಲ್ಲಿ ನಿಮ್ಗೆ
ನಂಗೆ ಏನು ಚೆನ್ನಾಗಿಲ್ಲ ಹಾಸ್ಟೆಲ್ ಎಲ್ಲ ಆದ್ರೂ ಇದ್ದೀನಿ ನಮ್ ಕಾಲೇಜ್. ಬಂದು ಕಾಡ್ ತರ ಇರೋ ಪ್ಲೇಸ್ ಅಲ್ಲಿ ಇರೋದು ಜಾಗದಲ್ಲಿ ಅದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ಲಿರಕ್ಕೆ. ಏನ್ ಮಾಡಕ್ ಆಗಲ್ಲ ಇನ್ ಒಂದ್ ವರ್ಷ ಇರ್ಬೇಕ್ ನಾನ್ ಅಲ್ಲೇ.
ಯಾವ ಇಯರ್ ಈಗ ನೀವು. ಹತ
ನನ್, ನನ್ ಸೆಕೆಂಡ್ ಇಯರ್
ಹ್ಮ್ ಇನ್ನಾ ಎಷ್ಟವರ್ಷ ನಿಮ್ದು ಹ ಒಂದು ವರ್ಷ ಮಾತ್ರ ಹಾಸ್ಟೆಲ್ ನಲ್ಲಿ ಇರ್ಬೇಕು ಅಂತ ಅಂದಕೊಂಡಿದ್ದಿನಿ. ಹ್ಮ
ಹ್ಮ್,
ಹ್ಮ್ ಹ್ಮ್್ಮ್ ಚೆನ್ನಾಗಿದಿಯಾ ನಿಮ್ದು ಇಂಜಿನಿಯರಿಂಗು
ಇ ಇಂಜಿನಿಯರಿಂಗ್ ಏನೋ ಸ್ವಲ್ಪ ಪರವಾಗಿಲ್ಲ ಅದು ಹಾಸ್ಟೆಲ್
ಹ
ಕ್ಲಾಸ್ ಕೂಡ ನಂಗ ಅಷ್ಟ ಇಷ್ಟ ಆಗಲ್ಲ.
ಹ್ಮ್,
ಹ್ಮ್, ಮಾರ್ಕ್ಸ್ ಎಲ್ಲ ಚೆನ್ನಾಗ್ ಬರ್ತಿದೆ.
ಹ್ಮ್,
ಓದೋದೆಲ್ಲ ಚೆನ್ನಾಗಿದೆ ಈ ತರದ ಹಾಸ್ಟೆಲ್ ಕಾಲೇಜ್ ಇಷ್ಟ. ಇಲ್ಲಾ ಅಷ್ಟೇ - ಹ್ಮ್,
ಹ್ಮ್
ಹೇಳಿ ಕೇಳಣ
ಹೇಳಿ ನೀವೇ ಏನಾದ್ರೂ ಇದ್ರೆ.
ಏನಿರುತ್ತೆ ನಮ್ಗೆ.
ಹ್ಮ್, ಎಲ್ಲೂ ಹೋಗಿಲ್ವಾ ಪ್ರವಾಸ
ಮನ್ಸಾ ಎಲ್ಲೂ ಹೋಗಿಲ್ಲ ನೀವ್ ಹೋಗಿದ್ದೀರಾ.
ಹ್ಮ್, ನಾವು ಹೋಗ್ ಬಂದ್ವಿ ಮೊನ್ನೆ ತಿರುಪತಿಗೆ.
ಬೇಕ ಹುಂ.
ಹುಂ ನೀವ. ಇನ್ನಾ ಅನ್ಕೊಂಡಿದ್ದೀವಿ ನೆಕ್ಸ್ಟ ಮಂತ್ ಗೋವಾ
ಹೋಗಣ ಅಂತ. ಹ್ಮ, ನೀವು ಇ ಎಲ್ಲ ನಿಮ್ಗೆ ಹೋಗಕ್ಕೆ ಅಷ್ಟು ಇಷ್ಟ ಇಲ್ಲ ಫಿಫ್ಟಿ ಫಿಫ್ಟಿ
ಹ್ಮ್, ಯಾಕೆ?
ನೀಏನು ಸನ್ನ ಹೌದು, ಒಂಥರ ರಿಸ್ಕ್ ಅದೇ ಎಲ್ಲಾ ನೋಡ್ಬೇಕಲ್ವಾ
ಹ್ಮ್,
ನಿಜಾ ಚೆನ್ನಾಗಿರುತ್ತೆ ಒಬನ್. ಹ್ಮ್,
ಹು ಹು
ಹು ನಾವ ಹೋಗ್ಬೇಕ ಅನ್ಕೊಂಡ್ರು ಹ್ಮ್, ಮನೆಯಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಾ ಕಳ್ಸಲ್ಲ.
ಹ್ಮ್
ಹು
ಹ್ಮ್
ನಿಂದೆ ಗಾಡಿ ಕುತ್ಕೋಬಿಡಿ ಹು
ಹ್ಮ್
ಅಂದ್ರೆ ರಾತ್ರಿ ಎಲ್ಲಾ ಕಳ್ಸಲ್ಲ ಕೇಳಬೇಕು ತುಂಬಾ ಪರ್ಮಿಷನ್.
ಹ್ಮ್
ಹ್ಮ್
ಎಲ್ ಬೇಕಾದ್ರೂ ಕಳಿಸ್ತಾರ
ಹುಡುಗ ಅಲ್ವಾ
ಹ್ಮ್
ಕಳಿಸ್ತಾರೇ.
ಹ್ಮ್
ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇಲ್ಲ ಈಗ.
ಹ್ಮ್
ನೀ ಯಾರ ಹೆಣ್ಮಕ್ಳು ಅಲ್ವಾ.
ಏನೋ ಬಿಡಿ. ಮತ್ತೆ ಹೇಳಿ.
ಸಾಯಂಕಾಲ ಹಾಸ್ಟೆಲೇನ ಫುಡ್ ನಿಮ್ದು.
ಹ್ಮ
ಸಾಯಂಕಾಲನು ಹಾಸ್ಟೆಲ್ಲೆನ ಫುಡ್. ನಾನ ಇವಾಗ ಮನೇಯಲ್ಲಿ ಇದ್ದೀನಿ ಹಾಸ್ಟೆಲ್ ಅಲ್ಲಿ ಇಲ್ಲ. ಓ ಹೌದಾ.
ಹ್ಮ್
ಹ್ಮ್ ಸಾಯಂಕಾಲ ಊಟ ಆಕಲ್ಲ. ಯಾಕೆ ಸ್ಕ್ಯಾಕ್ಸ್ ಅಷ್ಟೇ. ಸ್ನಾಕ್ಸ್ ತಿಂದ್ದು ಹೊಟ್ಟೆ ತುಂಬುತ್ತ ನಿಮ್ಗೆ. ಇನ್ನ ಕಾಫಿ ಟೀ ಇತರದ್ದು ಕೊಡ್ತರೇ ಅಷ್ಟೇ. ಹ್ಮ್ ಮತ್ತೆ ಒಂದೇ ಸತಿ ರಾತ್ರಿ ಏಳ್ ಗಂಟೆ ಹಂಗೆ ಊಟ ಹಾಕ್ತಾರೆ. ಹ್ಮ್
ಹ್ಮ್
ಹ್ಮ್
ಇವತ್ತು ಎಲ್ಲಿ ಹೋಗಿಲ್ವಾ ನೀವು ಆಚೆ.
ಹ್ಮ್
ಹ್ಮ್
ಇನ್ನೇನು.
ಆಚೆ ಎಲ್ಲೂ ಹೋಗಿಲ್ವಾ ಇವತ್ತು.
ಎಲ್ಲೂ ಇಲ್ಲ ಎಲ್ಲೂ ಹೋಗಿಲ್ಲ.
ಹು
ಹ್ಮ ನಿಮಗೆ
ಹ್ಮ
ಇನ್ನು ಧನ್ಯವಾದಗಳು ಬೈ ಹೇಳೋ ಸಮಯ ಈಗ
ಹಾ
ಎಲ್ಲೋ ಹೋಗ್ತಿದ್ದೀವಿ.
ಹ್ಮ್ ಹೌದಾ ಸರಿ ಆಯ್ತು ಇದೇ ತರ ಫ್ರೀ ಆದಾಗ ಕಾಲ್ ಮಾಡ್ತಾ ಇದ ಧನ್ಯ ಅದಕ್
ಹಾಂ ಓಕೆ ಬಾಯ್